ಹಾ ನಾ ಕೇಳತಿದಯ ಹಣ ಕೇಳಸ್ತಾ ಇದೆ
ಹಾ ಹೇಗಿದ್ದೀರ ಸ್ವಲ್ಪ ಆಚೆ ಬಂದ್ ಮಾತಾಡಿ ನೀವು್ ಮಾತಾಡ ಬ್ರ ಬ್ರೇಕ್ ಆಗ್ತಾ ಇದೆ
ಹೌದ ಈಗ
ಹಾ ಇವಾಗ ಊಟ ಆಯ್ತಾ ಭುವನೇಶ್ವರ ಅವ್ರೀ
ಹ ಅಣ್ಣ ಆಯ್ತು ನಿಮ್ದು
ನಮ್ದು ಆಯ್ತು ನೋಡಿ ಇವಾಗ ಏನ್ ಊಟ ಮಾಡಿದ್ರಿ
ಹಲೋ
ಹಾ ಏನ್ ಊಟ ಮಾಡಿದೆ ಭುವನೇಶ್ವರ್
ಈಗ ಸೌಂಡ್ ಕೇಳ್ತದೆ ಅಣ್ಣ
ಹಾ ಕೆೇಸ್ತಾ ಇದೆ ನಮ್ಮತ್ರಕ್ಕೆ ಕೆ
ಹಲೋ
ನಾ ಮಾತಾಡ ಕೇಳಸ್ತಾ ಇದ ಭುವನೇಶ್ವರ್ ಅವ್ರೆ ಸರಿ ಸರಿ
ಅಣ್ಣ ಕೇಳಿಸತಾ ಇ್ರ ಅಣ್ಣ ಆಯ್ತು ನಿಮ್ದು
ಹಾ ನಮ್ದು ಆಯ್ತು ಏನ್ ಊಟ ಮಾಡಿದರಿ ಭನೇಶ್ವರರ
ನಮ್ಮಲ್ಲಿ ರೊಟ್ಟಿ ಅಹ ಬಟಾಣಿ ಪಲ್ಲಿಯ
ಹೌದಾ
ಹಾಣ ಹಾಸ್ಟೆಲ್ಲ್ ಇರೋದಲ್ಲಣ್ಣ
ಹ ಅದೇ ಅದೇ ಈಗ ಸ್ಕೂಲ್ ಕಾಲೇಜ್
ಇಲ್ಲ ಇಲ್ಲ ಅಣ್ಣ ಈಗ ಎಕ್ಸಾಮ್ ಇದೆಲ್ಲ ಮುಂದೆ
ಹ್ಮ್ ಹ್ಮ್ ಹಾ
ಹಾ ವರ್ಕಿಂಗ್ ಡೇ ಸ್ಟ ಹ ಸ್ಟಡಿ
ಹೌದಾ ಮತ್ತೆ ಹೆಂಗ್ ನಡ್ತಾದೆ ನಿಮ್ದು ಸ್ಟೆಡಿ ಎಲ್ಲ
ನಡದ್ತದಾನ ಒಂದೇಂಜಿಗೆ
ಹೌದಾ
ಹಾ
ಚೆನ್ನಾಗ್ ಮಾಡಿ ಸ್ಟಡಿ ಎಲ್ಲಾ ಮತ್ತೆ ಓದಿ ಏನಾದ್ರು ಕಾಲ್ ಮಾಡಿದ್ರ
ಹಾ ಮಾಡಿದ್ದೇಣ ಹ ಹಾಲೋ
ಮತ್ತೆ ಇವತ್ ಇಲ್ಲ ಇಲ್ಲ ನಾವ ಇದು ಗಾಳಿ ಅದು ಗಾಳಿ ಸೌಂಡ್ ಅದು
ಹಾ ಹಾ ಹ ನಮ್ಮ ಹತ್ರ ಬರ್ತದೆೇ ಮಳೆ ಹಾ ಅಣ್ಣ ಬರ್ತನೆ ಹೌದು
ಯಾದಗಿರಲ್ಲ ಅದು ಯಾದಗಿರಿ ಹಾ ಇಲ್ಲಿ ಮಳೆ ಇಲ್ಲ ಮರಯ ಒಂದು ಒಂದ್ ದಿನ ಬಿಸಿಲು ಒಂದ್ ದಿನ ಮೋಡ ಈ ತರ ಆಗ್ತಾ ಇದೆ
ಹ
ಈಗ ಹಾ ಈ ಬಿಸ್ಲ ಇದೆ ಈಗ ಎರಡು ದಿನಕ್ಕ ಎರ ಹಿಂದೆ ಸ್ವಲ್ಪ ಆಗಿತ್ತು ಹ ಇವಾಗಂತೂ ಪೂರ್ತಿ ಮಳೆನಿಂದ
ಹ್ಮ ಹಾ
ಮತ್ತೆ ನೀವೆಲ್ಲಾ ಬಿತ್ತನೆ ಎಲ್ಲಾ ಮಾಡಿದೀರಾ ನಿಮ್ ಕಡೆ ಬಿತ್ನೆ ಎಲ್ಲಾ ಮಾಡಿದೀರಾ ನಿಮ್ ಕಡೆ ಬಿತ್ತ ಕಾಳೆಲ್ಲ ಬಿತ್ತಿದ್ದೀರಾ
ಹ ಹೊಲ ಹೊಲ ಎಷ್ಟ ಇದಿಲ್ಲ ನೀ ನನ್ಗೆ
ಹಾ
ಅಷ್ಟ ಹೊಲ್ಲದ ಬಗ್ಗೆ ಎಲ್ಲ ಇ ನ ಹೌದ ಎಲ್ಲ ಪಾಪ
ಅವ್ರೇ ನೋಡ್ಕೋತಾರ
ಹಾ ಅವರು ಎಲ್ಲ ಪಾಲಿಗೆ ಏಂತ ಪಾಲಿಗೆ ಹಚ್ಚಿದಾರ ಏನಾದ್ರು ಕೆಲ್ಸ ಇದ್ರೆ ಅವ್ರೇ ನೋಡ್ಕೊತವಾರ
ನೀವು ಸನ ಸಮೀಪದಲ್ಲಿ ಯಾವಾಗಲ್ಲ್ರೂ
ಹತ್ರರದಲ್ಲಂತ್ರ ಒ ತಿಂಗಳ ಮುಂಚೆ ಮಂತ್ರಾಲಯ ಹೋಗಿದ್ದೇವೆ. ಹ ಅಣ್ಣ ಪ್ಲೇಸ್ ಚೆನ್ನಾಗಾಗಿದೆ
ರೂಮ್ ಎಲ್ಲ ಮಾಡಿದ್ರ ಏ ಹೊರಗಡೆ ಅಷ್ಟೇ ಮಾಡಿದ
ಹಾ ರೂ ಮಾಡಿದ್ದೀ
ಹೌದಾ ಎಷ್ಟು ತಗಡ್ರಲ್ಲ ಬಾಡಿಗೆ ಎಲ್ಲ
ಐನೂರಣ ಎಳ್ನೂರಐ ಡಿಪೋಸಿಟ್ ಹ್ಮ್ ಟೋಟಲ್ ಎರಡು ನೋರ ಐವತ್ತಕ್ಕ ಅಷ್ಟಟ್ ಬಿತ್ತು
ವಾಪಸ್ ಕೊಡ್ತಾರ ಅದ್ನ್
ಹಣ ಐದನೂರಲ್ಲಿ ಎರಡ್ನೂರಐ ವಾಪಸ್ ಕೊಡ್ತಾರೆ
ಅಂದ್ರೆ ಇದು ಮಠದೊಮ್ಮೆ ಸಿಕ್ಕೇತ ನಿಮ್ಗೆ
ಹಣ ಅಲ್ಲೇ ಒಳಗಡೆ
ಅದೇ ಅದೇ ಮಠದ್ರೊಮ್ಮೆ ಸಿಕ್ಕತ್ ಹಾಗಾದ್ರೆ
ಹ್ಮ್
ಕಶ್ ಇರ್ಲಿಲ್ಲ ನೀವ ಹೋದಾಗ
ಏ ಇಲ್ಲ ಆಲ್ರೆಡಿ ಒಂದು ತ್ರಿ ಓ ಕ್ಲಾಕ್ ಏ ಫೋರ್ ಓ ಕ್ಲಾಕಿಗೆ ಬುಕ್ ಮಾಡಿದ್ದೀವಿ.
ಹಾ ಹಾ ಆನ್ಲೈನ್ ಬುಕ್ ಮಾಡಿದ್ರಾ.
ಇಲ್ಲ ಅವ್ರ ಪರಿಚಯ ಇದೇವ್ರ ನಮ್ದ. ಹ್ಮ ಅಲ್ಲೇ ಬುಕ್.
ಹೌದಾ ಮತ್ತೆ ಊಟ ಎಲ್ಲ ಹೇಗ್ ಮಾಡಕೊಂಡ್ರಿ ಭುವನೇಶ್ವರಿ.
ಊಟ ಅಲ್ಲೇ ಹೋಟೆಲ್ ಇರುತ್ತಲ್.
ತಗೊಳ್ಳಿಲ್ಲ ಅಲ್ಲಿ ಪ್ರಸಾದ ಇರ್ಲಿಲ್ವಾ.
ಪ್ರಸಾದಾದ ವೀಕೆಂಡ್ ಟೈಮ ಪ್ರಸಾದ ಇಲ್ಲಣ ಅ. ಹ ನಾ ವೀಕೆಂಡ್ ಟೈಮ್ ಹೋಗಿದ್ವಲ್ಲ ವೀಕೆಂಡ್ ಟೈಮ್ ಅಲ್ಲಿ ಪ್ರಸಾದ ಏನಿರಲ್ಲ ಅಂತ ನಮ್ಮ್ ಮಂತ್ರಲ್ಲಿ.
ಹೌದಾ ಮತ್ತೆ ಈಗ ಅಲ್ಲಿ ಅಂದ್ರೆ ಸ್. ಮಂತ್ರಾಲಯದ ಸುತ್ತಮುತ್ತಲ ಮ ಈ ಒಂದು ಐದ ಪ್ಲೇಸ್ ಇದೆಲ್ಲ ಅದ ನೋಡ್ಕೊಂಡ್ ಬಂದ್ರೆ ಬರ ಮಂತ್ರಾಲಯ ಮಾತ್ರ ನೋ.
ಹಾ ಇಲ್ಲ ಅಣ್ಣ ಶಾರ್ಟ್ ಅಣ್ಣ ಬೈಕ್ ತಗೊಂಡು ಹೋಗು ಶಾರ್ಟ್ ಅಣ. ಬಯಲ ಮಂತ್ರಾಲಯ.
ಹೌದಾ. ಅಲ್ಲಿ ಒಂದ್ ಐದಾರು ಪ್ಲೇಸ್ ಇದೆ ಅದ್ರ ಬಗ್ಗೆ ಗೊತ್ತಲ್ಲ ನಿಮ್ಗೆ.
ಹೇ ಗೊತ್ತಿಲ್ಲಣ್ಣ ಯಾವ.
ಅಂದ್ರಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಅಂತಿದೆ ತುಂಗಭದ್ರ ನದಿ ತಂಡಿ ಮೇಲೆ. ಅದು ಊರ್ ಹೆಸರು ನೆನಪಿಲ್ಲ ನಂಗೆ ಅದು ಚೆನ್ನಾಗಿದೆ ಅಂದ್ರೆ. ರಾಯರು ಅಲ್ಲಿ ಎಷ್ಟೋ ವರ್ಷ ಇದ್ರಂತ ಮನೆಯಲ್ಲಿ.
ಹಾ ಹೌದಾ.
ಹ ಅವನಚಾರ ಮನೆ ಅಂತ ಹೇಳಿ.
ಹ ಹೌದೌದು ಅಪ್ಪನ್ರ ಮತೇವೆ ಅಪ್ಪನ ಅಚಾರ ಹ ಹ. ಮತ್ತೆ ಚೆನ್ನಾಗಿದೆ ಆಮೇಲೆ. ಹ್ಮ್ ಹ ಹ್ಮ್.
ಅದಾದ್ಮೇಲೆ ಅಭಯಾಂಜನ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿ ಸುತ್ತಮುತ್ತಲ ಒಂದು ಟ್ವೆಂಟಿ ವ್ ತರ್ಟಿ ಕಿಲೋಮೀಟರ್ಸ್ ಇರ ಅರೌಂಡಿಂಗ್ ಇದ್ದಾವ ಎಲ್ಲ.
ಹೌದು.
ಹೌದೌದು ಮತ್ತೆ. ಅಂದ್ರೆ ನೀವು ಹೋಗಿದ್ದು ಬರೀ ಮಂತ್ರಾಲಯ ಅಷ್ಟೇ.
ಹಾ ನಮ್ಮ್ ಬರ ಮಂತ.
ಹೌದಾ. ಚೆನ್ನಾಗಿತ್ತು ಮರ ಹಾಗಿದ್ರೆ ನೀವು ಹೋಗಿ ಬರ್ಬೋದಿತ್ತು ಬೈಕ್ ಇದ್ರು ಕೂಡಾ. ನಿಮ್ಗೆ ಯಾರು ಹೇಳಲಿಲ್ಲ ಗೈಡ್ ಮಾಡ್ಲಿಲ್ಲ ಅಲ್ಲಿ.
ಇಲ್ಲ ನಮ್ದ ನಐತ ಅಂದ್ರೆ ಒಂದ ಶಾರ್ಟ್ ಡೇ ಇದತ ಸುಮನೆ. ಹಾಲಿಡೇ ಇತವ ಸಂಡೇ ಹೋಗಿದವಲ್ಲ.
ನೀವು ಸ್ಯಾಟರ್ಡೆೇ ಹೋಗಿದ್ರೆ ಎಲ್ಲ ಟೈಮ್ ಕವರ್ ಆಗ್ತಿತ್ತು.
ಹೌದು ಸಂಡೆ ಹೋಗಿದವಲ್ಲ.
ಒಂದು ಅಲ್ಲಿ ವಸತಿ ಉಡ್ಕೊಂಡು ಸಂಡೆ ಎಲ್ಲಾ ತಿರ್ಗಾಡ್ಕೊಂಡ್ ಬರ್ಬೋದಿ.
ನಾವ್ ಯಾವತರ ಅಂದ್ರನ ಸಂಡೇ ಈವ್ನಿಂಗ್ ಟೈಮ್ ಹೋಗಿದ್ದೀವಿ.
ಹ್ಮ ಹಾ ಹಾ.
ಒಂದು್ ಈವ್ನಿಂಗ್ ಟೈಮ್ ಹೋಗಿ ಒಂದ್ ನೈಟ್ ಅಲ್ಲೇ ಉಳ್ಕೊಂಡು. ಮಾರ್ನಿಂಗ್ ಇಲ್ಲಿ ಫಂಕ್ಷನ್ ಇತ್ತವಣ ಒಂದು.
ಹಾ.
ಮದ್ೆ ಅಲ್ಲಿ ಫ್ರೆಂಡಂದ ಹಾಕ.
ಸರಿ ಹಾ ಹಾ.
ಹಾ ಮತ್ತೆ ಆ ಈ ಕಡೆ ಬಂದೇವ. ಹ್ಮ್ ಆಫ್ಟರ್ನೂನ್ ಎಲ್ಲಿ ಸುತ್ತ್ಮ ಯಾದಗಿರಿ ಇಲ್ಲಿ.
ಹೌದಾ. ಮತ್ತೆ ತುಂಗಭದ್ರಾ ಹೊಳೆ ನದಿಲಿ ಜ ಸ್ನಾನ ಎಲ್ಲ ಮಾಡಿದ್ರ ಇಲ್ಲ.
ತುಂಗಭದ್ರ ಹ್ಮ ತುಂಗ್ ಬಾದ್ರೆ ಏನಿಲ್ಲ ಅಣ್ಣ ಒಂದ ಯಾವದ
ಹ
ಹೋಗಿದಳ ಬಟ್ ನೆನಪಿಲ್ಲ
ದೊಡ್ಡದು ಹೊಳೆ ಇದೆಯಲ್ಲ ನದಿ
ಅದ ಒಂದು ಮಂತ್ರಾಲಯಣ
ಹಾ ಹೌದೌದು ಮಂತ್ರಾಲಯದಲ್ಲಿ
ಹಾ ಅಲ್ಲ ಹೋಗಿದೀವಲ್ಲೋಣ್ಣ ಸ್ವಿಮ್ಮಿಂಗ್ ಎಲ್ಲಾ ಮಾಡಿದೀವಿ
ಮಾಡಿದ್ರಾ ದೊಡ್ಡವ ಕಲ್ಲ ಬಂಡೆ ಎಲ್ಲಾ ಇದೆ ಅಲ್ಲಿ ಅದ್ರಲ್ಲಿ ನೀರಲ್ಲಿ ಹ್ಮ ಗಲಿ ಅಂದ್ರೆ ಗಲೀಜ್ ಅಂದ್ರೆ ಯಾವ್ತರ ಈ ಈಗ ನಮ್ಮಂತವರು ಹೋದೋ್ರ ಗಲೀಜು ಮಾಡುದಲ್ಲಿ ಹೌದಲ್ವಾ
ಹೌದು
ಹ್ಮ್ ಎಲ್ಲ ತಿಳುವಳಿಕೆಲ್ಲ ಇರೋ ಜನ ನೀನ್ ಮಾಡಕ್ಕ ಆಾಗುತ್ತೆ ದೇವಸ್ಥಾನನ
ಹೆಂಗ ಇಟ್ಟ ಹೋಗ ಗೊತ್ತಿಲ್ಲ ದಿನಕ್ಕೆ ನದಿಗಂತ್ರ ಆಲ್ಮೋಸ್ಟ್ ತಾರ ಹೋಗೋದನ ಅಷ್ಟಂತ ನಾವು ಹೋಗಿದೇವಣ್ಣ ಸುಮ್ನೆ ಒಂದು ಒಟ್ಟಿಗೆ ಒಂದ್ ಐವತ್ತು ರೂಾಯಿ ಐ ಬೋಟಿಗೆ ಅದ ತುಂಬಾ ದೂರ್ ದೂರ್ ಜನ ಬರ್ತಾರ ಹೌದೌದ
ಹ್ಮ್ ಅದಲ್ಲ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬರ್ತಾರಲ್ಲಿ ಅದ್ರಲ್ಲಿ ನಮ್ಮ್ ಕರ್ನಾಟಕ ಜನನೇ ಜಾಸ್ತಿ ಮತ್ತೆ ಮಂತ್ರಾಲಯ ಅಂದ್ರೆ
ಹಾಣ ಪೂರ ಎಲ್ಲ ಕರ್ನಾಟಕನೇ ಇರೋದ ಆಲ್ಮೋಸ್ಟ್
ಹ ಹೌದೌದು ಮತ್ತೆ ಏನಾದ್ೂ ಟ್ರಿಪ್ ಪ್ಲಾನಿಂಗ್ ಏನಿಲ್ಲ ಮುಂದೆ ಹೋಗುದು
ಹಾ ನಾ ಈಗ ಬೇಕೇಕು ಈಗ ಎಕ್ಸಾಮ್ ಮುಗಿತಲ್ಲ ಸೆವೆಂಟೀನ್ಗೆ ಎಕ್ಸಾಮ್ ಮುಗ
ಹ್ಮ್ ಹ್ಮ್
ಅ ಚಿಕ್ಕಮಂಗಳೂರು ಎೇಳ ಹೌದು ಹೋಗ್ು ಈಗೆಲ್ಲ ಫ್ರೆಂಡ್ಸ್ ದೇವಣ್ಣ ಅವ್ರ ದೇವ್ಣ ಅವ್ರದು ಈಗ ಲಾಸ್ಟ್ ಏರೋಣ
ಹ್ಮ್
ಆಡ್ದ ಈಗ ಮುಗೀತು ಡಿಗ್ರ ಎಲ್ಲ
ಹ್ಮ್ ಹ್ಮ
ಹ ಅದಕ್ಕೆ ಯಾರ ನಾವೆಲ್ಲಾ ಸೇರ್ ಹೋಗ್ತಿದೇ
ಹೌದಾ
ಹ
ಪರ್ವಾಗಿಲ್ಲ ಹೋಗ್ ಬನ್ನಿ ಯಾಕಂದ್ರೆ ಒಂದೊಂದು ಟೈಮ್ ಇರುತ್ತೆ
ಒಂದ್ ಒಂದ್ ಟೈಮ್ ಇರುತ್ತೆ ಅಲ್ವಾ ಒಬ್ ಒಬ್ರುದು ಹೌದು ಈಗ ಸ್ವಪ ನಂದ್ರೆ ಈಗ ಬಿಲ್ಡ್ ಮಾಡ್ಬೇಕಲ
ಹ ಹ ಎಲ್ಲರೂ ಒಂದು ಫ್ಯಾಮಿಲಿ ಆಗ್ಲಿ ಅಥವಾ ಫ್ರೆಂಡ್ಸ್ ಆಗ್ಲಿ ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗ ಆಗತ್ತೆ ಟ್ರಿಪ್ ಎಲ್ಲ ಅಲ್ವಾ
ಹೌದು
ಮತ್ತೆ ಊರ್ಗೆಲ್ಲ ಕಾಲ್ ಮಾಡಿದ್ರಾ
ಹಾ ಅಣ್ಣ ಮಾಡಿದ್ರು
ಆರಾಮ್ ಇದರ ಅಲ್ಲಿ
ಈಗ ಸ್ವಲ್ಪ ಗ್ಯಾಪ್ ಇದೆ ಅಣ್ಣ ಆ ಗುರುವಾರ ಎಕ್ಸಾಮ್ ಆಗೋದು
ಹ ಹ
ಹೌದು ಅವಾಗ ಅವಾಗ ಮತ್ ಹೋಗ ಬರ್ಬೇಕು ಊರಿಗೆ
ಹಾ ಒಂದು ಫೋರ್ ಡೇಸ್ ಹ ಗ್ಯಾಪ್ ಇದೆ
ಹ ಹ ಹೋಯ್ ಬನ್ನಿ ಊರ್ರಿಗೆಲ್ಲ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ ಅಲ್ಲಿ ಎಲ್ಲರೂ
ಹ ಅನ ಎಲ್ಲ ಸರಿಗಿ
ಹು ಹು ಆಯ್ತು ತಗೋ ಹಂಗ್ ಮತ್ತೆ ನೋಡಿಸ್ಟ್ ಎಲ್ಲ ಚೆನ್ನಾಗಿ ಮಾಡಿ ಎಕ್ಸಾಮ್ ಎಲ್ಲ ಚೆನ್ನಾಗ್ ಮಾಡ್ರಿ ಹು
ಹೌದು ಹೊರಗಡೆ ಇದೀರಾಣ
ಹ ಹೌದೌದು ಹೊರಗಡೆ ಇದ್ದೀವಿ ಎಕ್ಸಾಮ್ ಎಲ್ಲ ಚೆನ್ನಾಗ್ ಮಾಡ್ರಿ ಒಟ್ನಲ್ಲಿ
ಕೆ ಓಕೆ ಕೆ
ಬೆಸ್ಟ್ ಭುವನೇಶ್ವರ್ ಮತ್ತೆ ಕಾಲ್ ಮಾಡ್ತನೆ ನಿಮಗೆ ಹಾಂ ಓಕೆ ಬಾಯ್ ಭುವನೇಶ್ವರ್